ಹ
ಹಲೋ.
ಹ ಏನ್ ಮಾಡ್ತಾ ಇದ್ದೀರ?
ಏನ ಇಲ್ಲಾರಿ ಸುಮ್ಮ್ನೆ ಕುತ್
ನಾವು ಅಷ್ಟೆ ಸುಮ್ಮ್ನೆ ಕುತ್ಕೊಂಡಿದ್ವಿ ಊಟ ಮಾಡ್ದಾ?
ಹಾ ಆಯ್ತು ನಮ್ ಧ್ವನಿ ಕೇಳಳ್ಸ
ಹಾ ಕೇಳಿಸ್ತಾ ಇದೆ ಕೇಳಿಸ್ತಾಯಿದೆ
ಹ್ಮ ಮಾತಾಡಿ ಮಾತಾಡಿ
ಹ್ಮ್ ನಿ ಮತ್ತೆ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಹ್ಮ್ ಹೂ ಅಲ್ಲ ಆರಾಮೇ ರೀ ಪರವಾಗಿಲ್ಲ ಆರಾಮಾಗಾರೆ ಅಷ್ಟ ಬಿಸಿಲು ಮಳೆ ಇಲ್ಲ
ಅಲ್ಲ
ಹತ್ರಲ್ವಾ
ಅಲ್ಲಾ ನಿಮ್ ಕಡೆ ಏನೋ ಶಬ್ದ ತುಂಬಾ ಬರ್ತಿದ ರೀ
ಏನ್ ಶಬ್ದಾರಿ ಏನು ಇಲ್ವಲ್
ಹಾ ಅದೆ ಏನ ಶಬ್ದ ಬರ್ತಿತ್ತು ಅದಕ್ಕೆ ಹ್ಮ್ ಪರವಾಗಿಲ್ಲ ರೀ ಇವಾಗ ಮಾತಾಡಿ
ಹ್ಮ್ ಹ್ಮ ಮತ್ತೆ
ಹ್ಮ್ ಮತ್ತೇನು ಹೆಂಗಿದೆ ಎಲ್ಲ ಜೀವನ
ಹ
ಮನೆ ಕಡ್ತಾ ಇದಿಲ್ಲ ಎರೆಗೂ ಬ ಮನೆ ಮನೆ ಮನ ಗುರು ಪ್ರವೇಶಕ್ಕೆ ಕರೀತೀರಾ ಅಂದ್ರೆ
ಮನೆ ಬೂ ಗೂಪವೇಶಕ
ಹ್ಮ್ ತರ್ಪ ಇದಲ್ಲ
ಹೌದು ನೀನ್ನೂ ಅದು ಮುಗ್ಗಿಲಿಲ್ಲ ರೀ
ಹೌದ ಆಯ್ತು
ಅಲ್ಲಾ ಹೆಂಗಾಯ್ತು ಅಂದ್ರೆ ಅದು ಇವರು ಬರ್ಲಿಲ್ಲ ಕೆಲ್ಸ ಮಾಡುವರು
ಅದಕ್ಕೆ ನಾವು ಸುಮ್ಮನೆ ಹ್ಮ್
ಯಗಾರಿ ಮಾಡ್ತಾ ಇದಿ ಇವಾಗ
ಹ್ಮ್ ಮಾತಾಡಿ ಇಲ್ಲ ಅದು ಏನೋ ಮೊಬೈಲ್ದು ಸ್ವಲ್ಪ ಏನೋ ಆಗಿದೆ
ಹೊಸಸ್ಥನ್ ತಗೊಂಡ್ರ ಮೊಬೈಲ್ ತಗೊಂಡ್ರ
ಇಲ್ಲ ರೀ ನಂದು ನನ್ ತಮ್ಮ ಇಸ್ಕೊಂಡ್ ಬಿಟ್ಟವನ ಹೊಸಾದಿತ್ತು ಅವಂದು ಹಲ್ಲೆ ಮೊಬೈಲ್ ನನ್ ಕೊಟ್ಟವ್ನ ಅಲ್ಲಿ ಹೆಂಗ ಹೆಂಗ ಒಂದೊಂದ್ಸರಿ ಮಾತಾಡಕೆ ಆಗಲ್ಲ
ಹ್ಮ್ ಹ್ಮ್
ಏನೋ ಏನ್ ಮಾಡಕ್ಕ ಆಗಲ್ಲ ಯಾವ್ದೋ ಒಂದು
ಹ್ಮ್
ನಾ ಇವಾಗ ಹೊಸ ತಗೋಬೇಕು ಅಂದ್ರೆ ನಮ್ಮ ಅಮ್ಮ ಇನ ಅಷ್ಟೇ ಏನೋ ತಗೊಂಡ್ ಹ ಆಕ್ತಾರಂತೂ ಸುಮ್ನೆ ಅದೇ
ಅವ್ರದುು ಅವ್ರ್ದು ಸ್ವಲ್ಪ ನೋವು ಇರತ್ತೆ ಬಾಧೆಗಳ ಇರುತ್ತೆ ಅವೆಲ್ಲ ನಾವ್ ಅರ್ಥ ಮಾಡ್ಕೋಬೇಕಲ್ವಾ
ಹ್ಮ್ ಚಂಡಿತ
ಹ್ಮ್ ನಾ ಮನೆ ಇನ್ನು ಒಂದು ಒಂದ್ ತಿಂಗ್ಳ ಆಗತ್ತೆ ಆಮೇಲೆ ಖಂಡಿತ ನಾನನ್ ನಿಮ್ಮನ್ ಕರಿತನಿ ನೀ ಎಲ್ಲ ಮನೆಯವರೆಲ್ಲ ಬನ್ನಿ
ಹ್ಮ ಕಣ್ಣುಡಿದ ಬರ್ತವಿರಿ
ನಿಜವಾಗ್ಲೂ ಮನೆ ಕಟ್ಬೇಕಂದ್ರೆ ತುಂಬಾನೇ ದುಡಿಬೇಕ್ರಿ ಕಣತ್ ತುಂಬಾ ಬೇಕು ಹ್ಮ್ ಅಲ್ಲ ಇಟ್ಟಿಗೆ ಅವು ಇವು ಎಲ್ಲದಕ್ಕೂ ಎಷ್ಟೊಂದು ಖರ್ಚ ಆಯ್ತು ಗೊತ್ತಾ ನಿಜ್ವಾಗ್ಲು.
ಹ್ಮ್
ಅದು ಪರವಾಗಿಲ್ಲ ನಾವು ಇವಾಗ ಬೇರೆಯವರ ಮನೇೆಯಲ್ಲಿದ್ದು ಕೊಡಕಿಂತನೂ ಎಷ್ಟು ಇಷ್ಟು ಕಷ್ಟಪಟ್ಟು ನಮ್ಮನೆ ನಾವ್ ಸ್ವಂತ ಮನೆ ಕಟ್ಕೊಂಡು ನಮ್ ಪಾಡಿಗ್ ನಾವು ಆರಾಮಾಗಿರ್ಬಹುದು.
ಸರಿ
ಬೇರೆ ಮನೆಗ್ ಬಾಡಿಗೆ ಗಿಡೋ ಇರೋದು. ಮತ್ತೆ ಸಂಬಳ ಬಂದಿದ್ ತಕ್ಷಣ ಅದಕ್ಕೋಗ್ ಕೊಡ್ಬೇಕಾಗತ್ತೆ ಏನ್ ಜೀವನಾನೇ ಒ ತರ ಆಗ್ಬಿಡುತ್ತಲ್ವ. ನಿಮ್ದು ಮನೆ ಸ್ವಂತ ಮನೆ ಅಲ್ಲ ಮೊನ್ನೆ ಹೌದೌದು. ಅ ನಿಜವಾಗ್ಲುೂ ಯಾರ್ಗೆ ಆಗ್ಲಿ ಸ್ವಂತ ಮನೆ ಇರ್ಬೇಕೇಲಿ ಬೇರೆ ಬೇರೆ ಮನೆನಂತಿರ್ಬಾರ್ದು ಬಾಡಿಗೆಗೆ.
ಸರಿ ಹೌದು.
ಹ್ಮ್ ಮತ್ತೆ ಗೃಹ ಪ್ರದೇಶಕ್ಕೆ ಬನ್ರೀ ಮರ್ತೊಗ್ಬೇಡ್ರಿ ಮತ್ತೆ.
ಹೂ ಬರಣ ರೀ.
ಹ್ಮ್ ಯೋ ನಮ್ಮ್ ಅಕ್ಕಾನೂ ಅವರೆಲ್ಲ ಬರ್ತಾರೆ ನಿನ್ಗೂ ಹೆಂಗೋ ನನ್ ಪ್ರೀತಿಯ ಗೆಳತಿ ಅಲ್ವಾ ನಿನ್ಗೂ ಒಂದ್ ಸೀರೆ ಕೊಡ್ಸೋಮ ಅನ್ಕೊಂತಿದೀನಿ.
ಹ್ಮ ಹ್ಮ್ ಕೊಡ್ಸಿ ಕೋಡ್ಸಿ ನೀನ್ ಅದಕ್ಕೆಂತ
ಹ್ಮ್
ಅದಕ್ಕಂತ ಭಾಗ್ಯ ಇನ್ನೇನಿದೆ ನನ್ಗೆ.
ಹೌದೌದು ನಮ್ಮಕ್ಕನು ನೀವು ಇಬ್ರು ಒಂದೇ ಸ ಸೀರೆ ಕಟ್ಕೊಡ್ರಿ ನಾನು. ಚಿತ್ರ ತೆಗೀತೀನಿ ನಿಮ್ ಎಲ್ಲ ಚೆನ್ನಾಗಿರತ್ತಲ್ವಾ.
ಹ್ಮ್ ಹ್ಮ್ ಹ್ಮ್
ನಮ್ಮ ಅಕ್ಕನು ಕೇಳ್ತಿದ್ರು ಅವಾಗವಾಗ ಏನು ಅವ ಕಾಲೇ ಮಾ ಕರೆ ಮಾಡ್ಲಿಲ್ಲ ಏನೊ ಆನ್ಕಬೇಡ್ ಅದು ಇದು ಅಂತ.
ಹ್ಮ
ನಾ ಅಂದೆ ಪಾಪ ತುಂಬಾ ಏನೊ ಬಿಸಿ ಆಗ್ಬಿಟ್ಟಿದ ರೀ ಏನು ತುಂಬಾ ಉದ್ಯೋಗ ಉದ್ಯೋಗ.
ಹ್ಮ್
ಓಕ್ಕೆ ಸಮಯ ಇಲ್ಲ ಅಂತ ಸಮಯದ ಕರೆ ಮಾಡ್ತಾರ ತಗೋ ಅಂದೆ.
ಹ್ಞೂ
ಹ್ಮ್ ಮತ್ತೆ ಎಲ್ಲಾದ್ರೂ ಹೋಗಮ ಬನ್ನಿ ತುಂಬಾ ದಿವಸನೆ ಆಯ್ತಲ್ಲ ನಮ ನಮ್ಮೊ ಕೆಲ್ಸ ಮಾಡಮ್ಮ ನಮ್ ಶಾಲೆ ಗೆಳೆಯರೆಲ್ಲಾ ಎಲ್ಲಾ ಒಂದತ್ರ ಒಂದ್ಸರಿ ನಮ್ ಶಾಲೆ ಹತ್ರ ಹೋಗ್ಬಿಟ್ಟು
ಹ್ಮ್ ಬರಣ ಬರಣ. ಹಾ ರೀ ಬರೋಣ.
ಅಲ ಶಾಲೆ ಹತ್ರ ಹೋಗಿ ಯವಾಗ ಚೆನ್ನಾಗಿರತ್ತೆ.
ಹ್ಮ್ ಅದೊಂತರ ಎಲ್ರೂ ಸ್ನೇಹಿತ್ರನ್ನೆಲ್ಲ ಕರದು ಅಲ್ಲಿ ಏನಾದ ಊಟ ಮಾಡ್ಕೊಂಡು ತಿಂದು.
ಅದೇ ಅದೇ ಅದೂ ಒಂಥರ ಒಂದು ಒಳ್ಳೆ ನೆನಪಿರತ್ತೆ ನಮಗೂ.
ಹೌದೌದು ಖಂಡಿತ.
ಹಾ ಇವಾಗ ಯಪ್ಪ ನಿಜ ಒಬ್ಬೊಬ್ರು ಎಲ್ಲೆಲ್ಲಿದ್ದಾರೋ ನಮ್ಮ ಶಾಲೆಯ ಗೆಳೆಯರೆಲ್ಲ.
ಹೌದು
ಮತ್ತೆ ಏನ್ ಮಾಡಿದ್ರಿ ಬೆಳಗ್ಗೆ ಎದ್ದ.
ಬೆಳಿಗ್ಗೆ ಉಪ್ಪಮ ಕೆಸರಿಬಾತು.
ಹ್ಮ್ ಹ್ಮ ಅಪ್ಪ. ಹೌದೇನ್ರರಿ ನೀವು ನಿಮ್ ಉಪ್ಪ ಉಪ್ಪಮಿಟ್ಟ ಅಂದ್ರೆ ಇಷ್ಟನ ಏನ್ ರೀ
ಹಾ ಹ್ಮ್. ಅಷ್ಟೊಂದ ಏನಲ್ಲಾ.
ಹಾ
ಹ್ಮತ
ಚೆನ್ನಾಗ್ ಮಾಡ್ತಾರ ನಿಮ್ಮ ಹಾಸ್ಟೆಲ್ಲ್ಲೆಲ್ಲಾ ತಿಂಡಿ.
ಹ್ಮ್ ಪರ್ವಾಗಿಲಾ.
ಹ್ಮ್ ಹ್ಮ್
ನೀವು ನಾಳೆ ಹೋಗಿ ಪಾಲ್ಟಿಗೆ.
ಹ್ಮ ಅಷ್ಟೇ ಬಿಡ್ರಿ ಜೀವನ ಅಷ್ಟೇ ಏನೋ ಒಂದ ಏನ್ ಏನೇ ಆಗ್ಲಿ. ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಷ್ಟೇ
ಹ
ಅದೊಂದು ಬರ್ತಾ ಬರ್ತಾ ನಾವವು ಕಲಿಯೋದಂತೂ ಅದೊಂದೇ. ಇ ಒಂದಲ್ಲಿ. ಏನೇ ಆಗ್ಲಿ ನಮ ಪಾಡ ನಾವ್ ಹೋಗ್ತಾ ಇರ್ಬೇಕು ಮುಂದಗೆ. ಆವಾಗ ಹಾಗಗೆ ಏನೋ ಒಂದು ಕಷ್ಟದು ಬರುತ್ತೆ.
ಹ್ಮ್
ಯಾವಾಗ್ಲೂ ಸುಖವಾಗಿರ್ಬೇಕೇತಲ್ವಾ ಆಗಲ್ಲ ಅಲ್ವಾ ದೇವರು ಸುಮ್ಮನೆ ನೋಡಲ್ಲ ಸುಖವಿದ್ರೆ. ಏನಂದ್ ಕೊಡ್ತಾ ಇರ್ತಾರೆ ಕಷ್ಟ ಅವಾಗವಾಗ. ಏನಾಯ್ತು ಇವಾಗ ಎಲ್ಲ ಆರಾಮ. ಹ್ಮ್
ಹ್ಮ್ಮ ಹ್ಮ್
ಯಾಕೆ ಏನು ಮಾತಾಡಿದ ಸುಮ್ಮ್ನೆ ಆಗ್ಬಿಟ್ರಿ ಏನಾಯ್ತು. ಹ್ಮ
ಅಕ್ಷೆ ಬಿಕಲ್ಲ.
ಎಏಂಟ್ರಿ.
ನ ನೀ ಹ ಏನು ತಲ್ಲಾ ಅದಕ್ಕೆ.
ಹ್ಮ್ ಹ್ಮ್ ಹೌದ. ಇನ್ನ ಇನ್ನೇ ರೀ ಯಾವ್ದ.
ಇದು ನಿಮ್ ತಂಗಿಗೆ ಏನೋ ಹುಡುಕ್ತಿದ್ರ ಅಲ್ವಾ ಉದ್ಯೋಗಕ್ಕೆ ಸಿಕ್ತಾ ಹೆಂಗೆ. ನಿಮ್ ತಂಗಿ ಏನೋ ಉದ್ಯೋಗ ಮಾಡ್ಬೇಕು ಅಂತಿದ್ರ ಅಲ್ವಾ ಎಲ್ಲಿ ಏನಾದ್ರು ಹುಡುಕ್ತಿದ್ರ ಇನ್ನು ಸಿಕ್ತಾ. ನೌಕರಿ. ಹಾ
ಹಾ ನೌ
ಎಲ್ಲಿ ಬಿಡಿರೀ ಎಷ್ಟ ಅಲ್ಲಾ ನೀವ್ ಅಕ್ಕ ತಂಗಿರಿಬ್ರು ಒಲ್ಲ ಉದ್ಯೋಗ ಮಾಡ್ತಿದ್ದೀರಾ ಎಲ್ಲ ಚೆನ್ನಾಗ್ ನೋಡ್ಕೊತಿದ ಅಮ್ಮ ಅಪ್ಪ ನ ಎಲ್ಲ ಖುಷಿ ನಮಗು ಕೇಳಲಕ್ಕೆ ಹ್ಮ್
ಹೆಂಗೋ ನೀವು ನಿಮ್ಮ ಮನ ಜೊತೆಲ್ಲ ಯೋಚನೆ ಮಾಡಿದ್ದೀರಾ ಹ್ಮ್
ಷ ಆಗುತ್ತೆ
ನಮ್ದು ನಾನು ಎಷ್ಟು ಪ್ರಯತ್ನ ಮಾಡ್ತಿದೀನಿ ಇವಾಗ ಹತಾನೆ ನಿನ್ನ ಒಂದು ಉದ್ಯೋಗ ಸಿಗ್ ಇ
ಹ ಮತ್ತೇ ಇನೇನ್ರಿ ಏನು ಏನ್ ಮಾಡ್ಕಲ್ಲರ್ತ ಪರೀಕ್ಷೆ ಇದೆ ಅಂತರ ಅವರು ಒಬ್ಬರು ಇಲ್ಲ ಮಳ ಒಬ ಮಳಗಿದ್ದಾರೆ
ಹ್ಮ್ ಹ್ಮ್
ಏನ್ ಪರೀಕ್ಷೆಗಳೇನು ನಡೀತಿಲ್ವಾ ಇವಾಗ
ಹೆಂಗಲ್ಲ ಎಲ್ಲ ಒಂದಾ ಹಾ ಹೌದಾ ಮತ್ತೆ ಗುರುವಾರ ನಮ್ದು ಎಲ್ಲ ಯಾವ ತರೀಲ್ಲ ಉದ್ಯೋಗ ಮಾಡ್ತೇನೆ
ಹ್ಮ್ ಮತ್ತೆ ರೀ ವಿಶೇಷ
ಹ್ಮ್ ನಮಗೆ ಇವತ್ತ ಏನೋ ಹ್ಮ್ ಹ್ಮ್
ಏನಾದ್ರು ಮನೆಗ್ ಬಂದ ಸಾಕು ಅವ್ರಿಗೊಂದ್ ಖುಷಿ ಹ ಪಿ ಜಿ ಆಗರ್ತೀವಲ್ಲ
ಹ್ಮ್ ಒಂದೇ ಇರ್ಲಿ ಉದ್ಯೋಗ ಮಾಡಬನು ಹ್ಮ್ ಈ ಏನ್ ಮಾಡಕ್ದಲ್ ಹ ಹಾ
ಹ್ಮ್
ಹ ಅವಗ್ ಮನೆಯಿಂದನೇ ಕೆಲ್ಸ ಕೊಡ್ತಾರೆ ಹೌದು ಆ ಏನ್ ಮಾಡಕ್ಕ ಆಗಲ್ಲ ಕಣ್ಣಿನ ಕೆಲ್ಸ ಮಾಡ್ಬೇಕಂತ ರಿ ನಮಗೆ ಯಾವೋ ಒ ಮೆ ಹೌದು ಕ
ಯಾವ್ದ ಒಂದು ಮುಗ್ಕೋಬೇಕಷ್ಟ
ಹ್ಮ
ಹಾ ಜೀವನ ಎಲ್ಲ ಹಂಗಂಗೆ ಕಡತಾ ಇದ್ದೇವೆ
ಬಗ
ಹ್ಮ್ ಸರಿ ರೀ ಬಾಯ್
ಹ್ಮ್
ಹ್ಮ್